ಏನ್ ಮಾಡ್ತಾಈದಿಯ
ಏನಿಲ್ಲ ಅಣ್ಣ ಆರಾಮ
ಆರಾಮ್ ನೋಡನೆ
ಹಾ ಅರಾಮ್ ನೀವನಾ ಮನೇಲಿ
ಮನೇನೆ ಎಲ್ಲ ಆರಾಮ ನಿಮ್ಮ್ ಮನೇಲಿ
ನಮ್ಮ ಮನೆಯಲ್ಲಿ ಎಲ್ಲಾ ಆರಾಮಿದ್ದಾರಣ್ಣ
ಹ್ಮ್ ಹೇಗಿದೆ ಅವ್ರ ಕಡೆ ಎಲ್ಲ ಸಮಾಜ
ಎಲ್ಲ ಚಂದಿದೇಣ
ಹಾ
ಎಲ್ಲಾ ಚೆಂದಿದೆ ಅಣ್ಣ ಈ ಕಡೆ ಬೆಳೆ ಎಲ್ಲಾ ಮಳೆ ಅವು ಬರ್ಲಕತ್ತಿದೆ ಹಣ್ಣ ಸಣ್ಣ
ಬಿಸಲು
ಬಿಸಿಲು ಇವತ್ತ ಇತ್ತಣ ಅದಕ್ಕೆ ಮಳೆ ಬರ್ಲಕ್ಕತ್ತದ
ಹೌದಾ
ಹಣ ಊಟ
ಊಟ ಇನ್ನ ಇಲ್ಲ ಹ್ಮ್ ಏನ್ ನಿಮ್ದು
ಹಾ ನಮ್ದ ಹಾಗೇದಣ
ಹೌದಾ ನಮ್ಮೂರಲ್ಲಿ ಗಾಳಿ ವ್ಯವಸ್ತ ಇದೆ ಮಳೆನೆೇ ಬರ್ ನಂಗಾದ್
ಹಾ ಅದೇ ಅಣ್ಣ ನಮ್ ಕಡೆನು ಇನ್ನ ಸಣ್ಣ ಒಂದೊಂದ್ ಹನಿ ಉದ್ರಕತಿ
ಈಗ
ಹಣ್ಣ ಬರ್ತಿಳ್ಬೋದು
ಹೌದಾ ನಮ್ ಕಡೆ ಗಾಳಿ ಬೇಿಸತದೆ ಮಳನೇ ಬರಲ್ಲ ಊಟ
ಹಾ ಇಲ್ಲಿನು ಅದೇ ತರ ಅದಣ ಮೋಡ ಕವಿದ ವಾತಾವರಣ ಇದೆ
ಹಾ ಹೌದಾ
ಹ್ಮ ಬರ್ತಿರ್ಬೋದು ಇತ್ತು ಮೋಸ್ಟ್ಲಿ ಮಳಿ
ಹಾ
ಮಳೆ ಬರ್ತಿರ್ಬೋದು ಅಂದೆ ಅಣ್ಣ ಈವತು ಮೋಸ್ಟ್ಲಿ
ಹೌದಾ
ಹಾ ಅಣ್ಣಾ
ಹ್ಮ್ ಯಾವಊರು ನಿಂದು ನಿಮ್ಡು
ನಮದು ಶಾವಪೋಹರನ್ನ
ಹ್ಮ
ಶಾಪುರ್
ಶಾಪುರ ಶಾಫ್ ಪಕ್ಕಾ ಊರು
ಶಾಪುರ ಪಕ್ಕ ಒಂದ್ ಚಿಕ್ಕಳ್ಳಿ ಇದೆಯಣ್ಣ ಬೋದ್ನೂರ್ ಅಂತ.
ಹೌದಾ.
ಹಾ.
ಏನ್ ಸ್ವಲ್ಪ ದೊಡ್ಡದಿದೆ ಸಣ್ಣದದೆ ಊರು.
ಅಷ್ಟೇ ಲೆಕ್ಕ ಇದೆ ಅಣ್ಣ ಚಿಕ್ಕ ಮೀಡಿಯಂ.
ಹೌದಾ.
ಹಾ.
ಹ್ಮ್. ಓಟಿಂಗ್ ಗೀಟಿಂಗ್ ಎಲ್ಲ ಹೇಗ ಹೇಗಿರುತ್ತೆ ಓಟಿಂಗ್ ಅ. ಅದು ಎಷ್ಟಿದೆ ಊರಲ್ಲಿ.
ವೋಟಿಂಗ್ ಬೂತ್ ಗಳ. ಅವು ಓಟಿಂಗ್ ಒಂದು ಇರ್ಬೋದಣ್ಣ ಒಂದು ಇಷ್ಟ ಅಷ್ಟ ಅಂದಾಜ್ ಗೊತ್ತಿಲ್ಲ ಅಣ್ಣ ನನ್ಗ. ಗೊತ್ತಿಲ್ಲ ನಾವು ಓಟಿಂಗ ಹೋ.
ನಿಮ್ ಊರಲ್ಲಿ ಎಷ್ಟು ಜನ ಇದ್ದಾರೆ ಓಟಿಂಗ್ ಒಂದು. ಎರಡರಿಂದ ಮೂರ್ ಸಾವಿರ.
ಇರ್ಬೋದ್ ಅಣ್ಣ ಒಂದ ಎರಡುವರಿ.
ಹೌದಾ ಅಣ್ಣ. ಹ್ಮ್ ಅದೇ. ್ರೆ ಒಂದು ಮುನ್ನೂರು ಮನೆ ಅದವ್ವ ಅಣ್ಣ.
ಮುನ್ನೂರ ಐವತ್ತು ಇರ್ಬೋದ್ ಅಣ್ಣ ನಮ್ಮ್ ಊರಲ್ಲಿ ಈಗ ಅವಾಗ. ಇನ್ನ ಇವಾಗ. ಇವಾಗ ಡೆವಲಪ್ ಆಗ್ತಾ ಇದೆ ಅಣ್ಣ ನಮ್ಮೂರು.
ಹ್ಮ್ ಏನ್ ಮಾಡ್ಕೊಂಡಿದ್ರ ಕೆಲಸ.
ಕೆಲಸಏನೆಲ್ಲಾ ಈ ಕಡೆ ಸ್ಟಡಿನೂ ಮಾಡ್ತಾ ಇದೀವಿ ಈ ಕಡೆ ಹೊಲಗಳು ಮಾಡ್ತಾ ಇದ್ದೀವಣ್ಣ.
ಹ್ಮ್ ಹೊಲದಲ್ಲಿ ಏನ್ ಮಾಡ್ತಾ ಇದ್ದೀರಾ.
ಇವಾಗ ಹತ್ತಿ ಹಾಕಿದ್ದೀವಣ್ಣ.
ಹ್ಮ್ ಅತ್ತಿ
ಅ ಅಣ್ಣ ಹತ್ತಿ.
ತೊಗರಿ. ಶೇಂಗಾ ಹಾಕಿದೀವಣ್ಣ.
ಹ್ಮ್.
ತೊಗರಿ ಆಗ್ಬೇಕಂತೆ ಇನ ಖಾಲಿ ಜಾಗ ಬಿಟ್ಟಿದೆ ಅಣ್ಣ ಹೊಲದಲ್ಲಿ.
ಹ್ಮ್.
ಅಷ್ಟೇ ಹಾಕಬೇಕಣ್ಣಮಳೆ ಬಂದ್ಮೇಲೆ.
ಹತ್ತಿ ಯಾವ್ತರ ಬಿತೀರಾ ಏನು ಊರ್ತೀರಾ.
ಊರಿದೀವಿಣ್ಣ ಹಾಳ್ಗಳು ಕಳಿಸಿ.
ಹೌದಾ ಮನ್ಷ. ರ ಓದ್ತಾರಾ.
ಅಣ್ಣ ಅಣ್ಣನಮ್ ಕಡೆಗೆ ಎಲ್ಲಾ ಅವರೇ.
ಹೌದಾ ಎಲ್ಲ ಒಂದೊಂದ್ ಕಡೆ ಟ್ಯಾಕ್ಟರ್ ಎಲ್ಲಾ ಮಷಿನ್ ಬಂದಿದೆ
ಹಾ ಇವಾಗ ಬಂದಿದೆ ಅಣ ನಮ್ಮೂರ್ ಕಡೆಗನೂ ಬಂದಿದೆ
ಎಲ್ಲ ಈೀಗೆ ಕರಿ ಅದಯತ
ಈಗೆಲ್ಲ ರೋಬೋ ತರ ಬಂದ್ಬಿಟ್ಟಿದೆ ಅಣ್ಣ
ಹ್ಮ್ ಮಂಚೆ ಏನೋ ಮಾಡೋದಿಲ್ಲ ಈಗಲ್ಲ ಅದೇ
ಈಗಲ್ಲ ಟ್ಯಾಕ್ಟರ್ ಅದ್ರಲ್ಲೇ ಬಿಸ ಹಾಕತಾರಣ ನಾವೆಲ್ಲ ಇವಾಗ ಬಿತ್ತದ್ ಇಟ್ಟೆ ಸ್ವಲ್ಪ ಬಿತ್ತಿ ಳೆದು ಹೊಡ್ಯದು ಎತ್ಕೊಳದು
ನ ಹಳ್ಳಿಯದ ಇನ ಪದ್ದ್ಧತಿ ಇನ್ನ ಜ ಇದ ನ ಎಕ್ಕಡಲ
ಹ್ಮ್ ಇದೆಣ ಈ ಕಡಿ
ಹ್ಮ್
ಇವಾಗ ಅಣ್ಣಾ ಇವಾಗ ಇವಾಗ ಎ ವತುಗಳು ಇಂದ ಲೈನ್ ಐಕತ್ೋಗೋದಣೆ ಹಿಂಗು ಗೆರೆಗಳು
ಹಾ
ಅವ ಯ್ಕ ತಗೋಣ ಗೆರೆಗೆ ಒಂದ್ ಫೀಟ್ ಎರಡ್ ಫೀಟ್ ಹಿಂಗ್ ಬಿಟ್ಟು ಬೀಜ ಉಊರ್ಕೊ ತಗೋದೋಣ್ಣ ಹಂಗ ಕೈಲಿಚ್ಚುಚ್ಚೋದು
ಹ್ಮ್ ಅದು ಎಷ್ಟು ದಿನಕ್ಕೆ ಬರ್ತದೆ
ಅಣ ಅದೊಂದು ಒಂದು ಹದ್ನೈದ ದಿನಕ್ಕೂ ಸ್ವಲ್ಪ ದೊಡ್ಡ್ದ ಆ್ತ ಅಣ್ಣ ಒಂದು ಒಂದು್ ಇಂಚ್ಂಗ ಬರ್ತದ ಅಣ್ಣ
ಹಾ
ಹದ್ನೈದ ದಿನಕ್ಕ ಒಂದ್ ಇಂಚೋಟ್ ಬರ್ಬೋದನಸಾನ
ಹೌದಾ
ಆ ಅಣ
ಅದೇ ಅದೇ ಅದ್ ನಾ ಮತ್ತೆ ಏನ್ ಮಾಡ್ಬೇಕು ಅದಕ್ಕೆ
ಮತ್ತೆ ಒಂದು ಹದ್ನೈದು ಇಪ್ಪತ್ ಇಪ್ಪತ್ತೈದ್ ದಿನಗಣ ಎಡಿ ಬಿಡಿಬೇಕಣ್ಣ
ಹಾ
ಎಡಿಗಳು ಹೊಡ್ದಾಗ ಗುಬ್ಬಾರ ಕೊಡ್ಬೇಕಣ
ಹ್ಮ್
ಗೊಬ್ಬರ ಕೊಟ್ಟಾದ್ಮೇಲೆ ಮತ್ತೆ ಗಿಡಗಳು ನೋಡಿ ಎಣ್ಣಿ
ಹ್ಮ್ ಗೊಬ್ಬ್ರ ಎಷ್ಟು ಎಷ್ಟ್ ದಿನಕ್ಕೊಮ್ಮೆ ಗೊಬ್ಬ್ರ ಆಗ್ ಹ
ಹಾ ಅದು ಇವಾಗ ಒಂದ್ ಇಪ್ಪತ್ತೈದು ಇಪ್ಪತ್ ದಿನಕ್ಕೆ ಆಾಕ್ಬೋದಣ ಇವಾಗ ಗೊಬ್ಬ್ರ ನಾವು
ಹಾ
ಮತ್ತೆ ಇಪ್ಪತ್ತು ಇಪ್ಪತ್ತೈದ ದಿನ ಬಟ್ಟ ಮತ್ತೆ ಹಾಕ್ಬೇಕಣ
ಎಷ್ಟ ಆಗ್ತರಿದು
ಅದು ಒಂದು ಆರ್ ಎಕರೆಕ್ ಇಷ್ಟ ಆಗ್ತಿರ್ಬೋದ ಅಣ ಒಂದು ಒಂದ್ ಎಕರೆಕ್ ಅಂದ್ರೆ ದೇಡ್ ಪ್ಯಾಕೆಟ್ ಅಂದ್ರ ಅಣ್ಣ ಆರು ಎಕರೆ ಕೆ
ಈಗ ಗತ್ತರಿ ಹಾ
ಒಂದ್ ಹತ್ ಹನ್ನೆರಡು ಪ್ಯಾಕೆಟ್ ಆಗ್ತವ ಅಣ್ಣ
ಸ ಬ ಹನ್ನೆರಡು ರೂಪಾಯಿಗಟ ಹ್ಮ್ ಹನ್ನೆರಡು ರೂಪಾಯಿಗಟ ಈಸ್ಟು ಎಕರೆ ಆರು ಎಕರೆ ನಾ
ಹಾ ಆರ ಎಕರಿ ಹಾಕವಿ
ಹ ರ ಕನ್ನಡಪ ಹಕಿಟ್ಟ ಅದು ಎಷ್ಟು ಬೆಳತ್ತ ಅದು ಎಷ್ಟರಿಂದ ಎಷ್ಟು ತುಂಬಾ ಬೆಳೆಯುತ್ತೆ ಅಂಗೆ
ಹಾ ಮುಂದೆ ಅಣ
ಹ್ಮ
ಹ ಒಂದು ಆರ್ ಎಕರೆಕ್ ಒಂದು ಒಂದ್ ಎಕರೆಕ್ ಹತ್ತು ಕ್ಂಟಲ್ ಹದ್ನೈದು ಕ್ವಿಂಟಲ್ ಹನ್ನೆರಡು ಕ್ವಿಂಟಲ್ ನಿಂಗ್ ಬರ್ದಣ್ಣ
ಒಂದ ಎಕರೆದಾ
ಹಾ ಬೀಜದನ್ಲ್ಲಿ ಡಿಪೆಂಡ್ ಆಗ್ತ ಅಣ್ಣ
ಆರ್ ಎಕರೆ ಅಂದ್ರೆ ಅರ್ವತ್ ಕುಟಲ್
ಹ್ಮ ಮತ್ತೆ ಈಗ ಒಂದ ಫಸ್ಟ್ ರೌಂಡ್ ಹತ್ತಿ ಬಿಡಸ ನೋಡೋಣ
ಹಾ ಅಣ
ಅರವತ್ ಕುಂಟಲ್ ಆಗ್ತೆ ಮತ್ತೆ ಒಂದ್ ರೌಂಡ್ ಬಿಡಸ್ರ ಒಂದು ಮೂವತ್ತು ಮೂವತ್ತೈದ್ ಬರ್ಬೋದ ಅಣ್ಣ
ಒಟ್ಟ ಒನ್ನೂರು ಕುಂಟಲ್ಲ
ಹ್ಮ ಹ
ನೂರ್ ನೂರ್ಕೊಂಡಲ್ಲ ಅಂದ್ರೆ ಆರ್ ಎಕರೆ ದಗೆ ರ ರೇಟ್
ರೇಟ್ ಅಣ್ಣ ಸರ್ಕಾರ ಅರಾಜ್ ಅದು ಸರ್ಕಾರ ಬರ್ತದಲ್ಲ
ಹ್ಮ ಎಷ್ಟು ಇರ್್ದ ಅಲ್ಲಿ
ಏಳು ಏಳುವರಿ ಎಂಟಣ
ಹೌದಾ
ಹ ಅಣ
ನೀಏನ್ತ ಎಷ್ಟ ಜಾಸ್ತಿ ಎಂಟು ಲಕ್ಷ ಆಯ್ತಲ್ಲ
ಹ್ಮ
ಎಂಟ ಲಕ್ಷ ಆಯತು ಅದು ಎಷ್ಟು ಒಂದು ಫಸ್ಟ್ನೆ ಬಿಡ್ಸಿದ್ ಅಷ್ಟೆ ಎನ ಬಿಡ್ಸಿದ್ ಮತ್ತ ಜಾಸ್ತಿ ಆಗುತ್ತೆ
ಅಣ ಫಸ್ಟ್ನೇ ಸರ್ತಿಗಣ್ಣ ನಾಲ್ಕು ಐದು ಆರ್ ಕಾಯಿ ಬಿಡ್ತೇಣ್ಣ
ಹಾ
ಆಮೇಲ್ ನೆಕ್ಸ್ಟ್ ಬೀಡಿಗಂತರ ಉಳಕಿದು ಯೇಸ್ ಕಾಯಿರ್ತವ ಅಷ್ಟು ಕಾಯಿ ಬಿಡ್ತೇವಣ
ಹೌದಾ ಅದು ಈಗ ಏ ಮನ್ಷ್ಯರು ಬಿಡಸ್ತಾರ ಅದ
ಕಡೆಗೆಲ್ಲ ಮನುಷ್ಯರಣ ಆಕೋಡಿ ಮತ್ತೆ ಬೇರೆ ಕಡೆೋಗ ಹೋದ್ರೆ ಮಷೀನ್ ದುಡ್ಡು ಮಷನ್ ಹ
ಈಗ ಯಾವ್ ತರ ತುಂಬಂತರು ಬಿಡಿಸಿದ್ದ
ಬಿಡಿಸಿಗಸಿ ಅಣ್ಣ ನಾವು ಒಂದ್ ತೋಲಿ ಫಸ್ಟ್ ಈಗ ಹಾಕ್ತಿವ ಅಣ ಒಂದು ಹ್ಮ ಬ್ಯಾಗಡಿ ಹಸಿಗಸಿ
ಹ್ಮ
ಆ ಶಿಗೆ ಆಸಿ ಈ ಮೊದ್ಲು ಪೋಸ್ ಬ ಬಿಡಿಸಿದ್ದ ಅದ್ರ ಮೇಲೆ ಆಕ್ತಿವೋಣ್ಣ
ಹಾ
ಈಗ ನಮಗು ಬೆಲೆ ಬಂತಂದ್ರೆ ಒಯ್ಯೋದಣ
ಹ್ಮ
ಇಲ್ಲ ಬೆಲೆ ಬರತನ ಅಷ್ಟೇ ಇಡೋದಣ ಬೆಲೆ ಬಂತ ಟ್ಯಾಕ್ಟರ್- ಟ್ಯಾಕ್ಟರ್
ಹ್ಮ್್ಮ
ನಂಬ್ದ ಎಷ್ಟ ಇರ್ ನಮ್ದ ಎಷ್ಟು ಮಾಲಿ ಇರ್ತದ ಈಗ ಒಂದು ಟಾಟಾ ಶೀತ ಅಂದ್ರೆ ಅದು ತಗೋದಣ ಇಲ್ಲ ಟ್ಯಾಕ್ಟರ್ ಇರ್ತಂದ ಟ್ಯಾಕ್ಟರ್ ಒಳಗೆ ಸಿ ಅದ್ರೊಳಗೆ ಒಯ್ಯೋದಣ
ಹೌದಾ ಆರು ಕ್ವಿಂಟಲ್ಕ್ ಅದು ಎಷ್ಟು ತಗತಾರ
ಅದೇ ಕುಂಟಲ್ಲ್ ಅಂದ್ರೂ ಏಳುವರಿ ಇತ್ತಂದ ಏಳುವರಿ ಸಾವಿರ ಇತ್ತು ಅಂದ್ರಣ್ಣ ಏಳ್ ಸಾವಿರದ ನಾಕ್ನೂರು ಹಮ ಆಗ್ತಾರ ಅಣ್ಣ ನಮಗ
ಇಲ್ಲ ಈಗ ಈ ಗಾಡಿ ಅವ ಎಷ್ಟು ತೋಗತಾರಗೆ
ಅವರು ಕ್ವಿಂಟಲ್ ಹಿಂಗ ಕ್ಂಟಲ್ಕೂ ನೂರ ಎಷ್ಟೊ ನೂರು ತೋತಾರ
ಹ್ಮ್ ಈ ನಿಮಗೆ ಈಕ್ಕ ಗೊಬರಾಯ ನ್ನೆ ಎಲ್ಲ ಖರ್ಚ ತಾಗದೆ ಎಷ್ಟು ಉಳಾನೆ
ಹ ಅಷ್ಟೇ ನ ಉಳಿಯಲ್ಲ ಅಣ್ಣ ಉಳಿದ್ರ ಒಂದ್ ಐವತ್ತ ಒಂದ್ ಉಳಿತ ಒಂದ್ ಎರಡು ಉಳತಿರ್ಬೋದಣ್ಣ
ಒಂದೆರಡು ಲಕ್ಷನ
ಹಾ
ಹೌದಾ ಅಷ್ಟು ಖರ್ಚಾಗತ್ತೆ
ಹಾ ಅಷ್ಟು - ಅಷ್ಟು ಖರ್ಚು ಉಳ ಹೋಗಿ ಇದಿಷ್ಟು ಉಳಿತದಳ ನಮ್
ಅದೆೆ ಎಲ್ಲ ಗೌರ್ ದುಡ್ದ ಇದಲ್ಲ ಅಲ್ಲೇ ಹೋಗುತ್ತೆ
ಅಲ್ಲೆ ಅಣ್ಣಾ
ರೈತನ ಮಾಲಿ ಬೆಲೆನೇ ಎಲ್ಲ ಊಟ
ಬೆಲೆನೆ ಇಲ್ಲಣ ಅದಕ್ಕೆ
ಹೌದದು
ಹೌದಣ್ಣ ಇದು
ಹಾ
ಇವಾಗ ನಾವು ಹತ್ ಲಕ್ಷ ಈಗ ನಿಮ್ ಈಗ ನೀವು್ ಸಿೀಟಿಯಲ್ಲಿ ಇದೀರಿ ಹತ್ ಲಕ್ಷ ಇನ್ವೆಸ್ಟ್ ಮಾಡಗಸ ಇಪ್ಪತ್ತು ಇಪ್ಪತ್ತಐತ್ ತೋತ್ರಿ ಅಣ ನಾವು ಇ ಇಪ್ಪ ಇ ಲಕ್ಷ ಇನ್ವೆಸ್ಟ್ ಮಾಡಿ ಮೂರ್ ನಾಕ್ ಸ ಮೂರ್ ನಾಕ್ ಐದಾರು ಲಕ್ಷ ತಗೋತೀವಿ ಅಣ್ಣ
ಅಷ್ಟೇ ಆಗುತ್ತೆ ನಂಗೆ
ಎಲ್ಲಿ ಅಣ್ಣ ನಮ ಬೆಲೆ
ಆಯ್ತು ಅಬ್ದ ಆಮ್ಯಾಗಷ್ಟತಿ
ಹಾ ಆಯ್ತು
ಹಾ ನ